ನಮಸ್ಕಾರ
ಯಾರ ಬಳಿ ಮಾತನಾಡುತ್ತಿದ್ದೀರಾ ನಿನ್ನ ಪ್ರೇಯಸನ
ಅಜ್ಜಿ ಯಾರನ್ನ ಅ ಯಾರು ಅಲ್ಲ ಅಜ್ಜಿ ಯಾರ ದಾರಿಯಲ್ಲಿ ಹೋಗ್ತಿರಾರರು ಮತ್ತ
ಯಾರು ನನಗೇನೋ ಅನುಮಾನ ಹೇಳಿ ಸರಿಯಾಗಿ ಹೇಳಿ ನನ್ನ ಬಳಿ ಸುಳ್ಳು ಹೇಳಬೇಡಿ ಸಿಕ್ಕಿ ಹಾಕಿಕೊಂಡರೆ ಗೊತ್ತು ಹಾಗಾದ್ರೆ ಅದು ರುಬ್ಬುತ್ತದೆ ಬನ್ನಿ
ಒಂದು ಸಲ ನೋಡಿ ಬರುತ್ತೇನೆ ತಡೀರಿ ಅದು ಮತ್ತೊಂದು ಸಲ ಹಾಕಿ ಬರ್ ಹೌದು ನಿಮಗೆ ನಾಳೆಗೆ ಬಟ್ಟೆ ಬೇಕಾಗಿದಯಾ
ನಾಳೆ ನನಗೆ ಕಾಲೇಜು ರಜಾ ಇದೆ
ಅರ್ದಮ್ ಬರ್ದಮ್ ಅದ್ರಲ್ಲೇ ಹಾರಿ ಇರುತ್ತೆ ಬಿಡಿ ಪರವಾಗಿಲ್ಲ
ಹ ಕಾಲೇಜು ರಜೆ ಇದೆ ನಾಳೆಯೂ ಹೋಗುದಿಲ್ಲ ನೀನು
ನೀ ಹೋಗ ನಮ್ಮ ಜೊತೆ ಬರುತ್ತೀರಾ ಸ್ವಲ್ಪ ಹೋಗೋಣ
ಎಲ್ಲಿಗೆ
ಆಗ್ಲೇ ಹೇಳಿದ್ದೀರಿ ಅಲ್ಲ ನೀವು ಕರೀದ್ದೇ ಇಲ್ಲ ನನ್ನಂತ
ಕರೆದಿರಾದ್ರೆ ನನ್ನ ತಾಯಿ ಒಪ್ಪಿಕೊಳ್ಳಬೇಕಲ್ಲ
ಸರಿ ಬಲ್ಲ ಬಮ ಯಾಕೆ ಸುಮ್ಮನೆ ಬೇಡ ಬಿಡಿ ಸುಮ್ಮನೆ ಬೇಡ ಬಿಡಿ ಸುಮ್ಮನೆ
ಮದುವೆಗೆ ಹೋಗಬೇಕು
ಹೌದ ಹೌದು ಬೇಡ
ಆ ಶನಿವಾರನುೂ ಮದುವೆಗೆ ಬರುವುದು ಅನುಮಾನ ಅನಿಸುತ್ತದೆ
ಹ ಮಷ
ನನ್ನ ಅಣ್ಣ ಬರುತ್ತಾನಲ್ಲ ಅವವಾಗ ಬಂದ ನಾ ಅವಾಗ ಬಂದ ನಮ್ಮ ಮ್ಮ ತಾಯಿ ಇದ್ಕೊಂಡು ಫಸ್ಟ್ ನೀನೇ ಹೋಗು ಅಂತ ಅಂದರು ಆಮೇಲೆ ನನ್ನ ಅಣ್ಣನಿಗೆ ಫೋನ್ ಮಾಡಿ ಮದುವೆಯ ಹುಡುಗ ಬಾ ಎಂದು ಕರೆದರಂತೆ ಮೂರು ನಾಲ್ಕು ಸಲಕ ಕರೆ ಮಾಡಿ ನೀ ಬಾ ಬಾ ಅಂತ ಕರೀದಾರಂತೆ
ನೀವು ಬಂದ ನೀವು ಬಂದರೆ ಅಷ್ಟೇ ನಾನು ಹೋಗುತ್ತೇನೆ ನಾನು ಒಬ್ಬಳಿ ಹೋಗೋುದಿಲ್ಲ
ಹಾಗಾದ್ರೆ ನನ್ನ ತಾಯಿಯನ್ನು ಕೇಳಿ ಹೋಗಿ ಬರೋಣ ಶನಿವಾರ ಮಧ್ಯಾಹ್ನ ಹೋಗುವುದಂತೆ
ಹೌದೌದು ನೀವು ಒಪ್ಪಿಕೊಂಡರೇನೆ ನಾವ್ ಬರೋದಿಲ್ಲ ನಾ ಒಬ್ಬಳೇ ಹೋಗೋದಿಲ್ಲ
ಂದ್ರ ನನ್ನ ತಾಯಿ ಏನು ಕೇಳಿ ನೀವು
ನಿಮ್ಮ ತಾಯಿ ನಿಮ್ಮ ಅಣ್ಣನ ಕಲ್ಸಿದ್ರ ಮತ್ತೆ ನನ್ನ ನ ಮತ್ತೆ ನಿನ್ನ ಏನ ಕಳ್ಸಿದ್ದಾರೆ ಇಬ್ಬರು. ಬೇಡ ಒಬ್ಬರು ಮನೆಯಿಂದ ಒಬ್ಬರು ಸಾಕು.
ಹಾಗಾದ್ರೆ ನನ್ನ ಅಣ್ಣ ಬ. ಅಾನುವಾರ ಆಸ್ಪತ್ರೆಗೆ ಹೋಗಬೇಕಂತೆ
ಹಾ ಬೆಳಗಿನ ಜಾವ ಎರಡು ಗಂಟೆಗೆ ಬರುತ್ತಾರೆ
ಹೌದ ಅಲ್ಲ ಅವ ಶನಿವಾರ ಅವನಿಗೆ ರಜೆ ಪಜೆ ಇಲ್ಲ ರಜೆ ಅವನು ರಜೆ ಹಾಕಿಕೊಂಡು ಬರುವುದು
ಹಾ ಬರ್ಲಿ ಬಿಡಿ ಪರವಾಗಿಲ್ಲ ಹೋಗಲಿ ನಮಗೆ
ಅದಕ್ಕೆ ನನ್ನ ತಾಯಿಯನ್ನು ಕೇಳಬೇಕು ಪವ ಏನ್ ಹೇಳುತ್ತನ್ ಗೊತ್ತಿಲ್ಲ ಅಲ್ಲಾ ನನ್ನ ಅಣ್ಣ
ನಿಮ್ಮ ತಾಯಿಗೆ ನಿಮ್ಮನ್ನೆ ಹೇಳಿದ್ರಲ್ಲಾ ನಾನ್ ಹೋಗುತ್ತೇನಿ ಅಂತ
ನನ್ನ ಅಣ್ಣ ನೋಡೋಣ ಎಂದರು ಹೋಗೋದು.
ಹೌದಾ ಅಣ್ಣ ನನಗೂ ಬಂದು ರಾತ್ರಿ ಹೇಳಿದರು.
ನನಗೂ ಕರೆದರು ಬಾ ಅಮ್ಮ ಮದುವೆಗೆ ಅಂತ. ಬಾ ಮರಿ ಬೇಡ ಬನ್ನಿ. ವಾಹನ ಬರುತ್ತದೆ ಬನ್ನಿ ಬನ್ನಿ ಅಂತ ಕೇಳ. ಕೊಂಡ ಪಾಪ ನನಗೆ ಹ.
ಹ್ಮ ಸರಿ ನಿಮ್ಮ ತಾಯಿಯನ ಒಂದ ಸಲ ಕೇಳೋಣ.
ಹ್ಮ ಕೇಳೋಣ. ಅಂದ್ರೆ ಅವ್ರು ಏನ್ ಹೇಳುತ್ತಾರ ಯಾರಿಗ್ ಗೊತ್ತು.
ಚಲ ಇರುವುದಿಲ್ಲ ನಿಜನೇಲ್ಲ.
ಹಾ ಅವ್ರು ಒಂದು ಸಲ ನಾನು ಪ್ರವಾಸಕ್ಕೆ ಹೋಗಿದ್ದ. ಇನ್ನೊಂದ್ ಸಲ ನೀನು ಪ್ರವಾಸನ್ನು ನಿನ್ನ ಕಾಲು ಮುರಿತೇನೆ ಅಂದಾರೆ ಅವರು.
ಪ್ರವಾಸಾನ ಇನ್ನೊ ಸಲ ಕಾಲು ಮುರಿವನು ಅಂದಾರಾ.
ನಿನ್ನೆ ಹೋಗಿ ಬಂದು ಮಲಗಿದ್ದರೆ. ನಿದ್ದೆ ಮಾಡುತ್ತಿದ್ದೆ ನಾನು ನಿದ್ದೆ ಮಾಡಿ ಎದ್ದ. ರೆ ನೀನು ಮೂರು ದಿನ ಪ್ರವಾಸಕ್ಕೆ ಹೋಗಿ ಬಂದು ಇಂತ ಮಾಡಿದ್ದೀಯಾ ನೀನು ಪ್ರವಾಸಕ್ಕೂ ಬ. ಎಲ್ಲಿ ಬೇಡ ನೀನು ಮನೆಯಲ್ಲೇ ಬಿದ್ದಿರು ಅಂತ ಬೈದರು.
ಹೌದಾ ಪಾಪ ಅವರಿಗೂ ಕೋಪ ಬಂದಿತ್ತಲ್ಲ ನೀವು ಆತರ ಮಾಡಿದ್ದಕ್ಕೆ. ಅವರು ನೀನು ಮಲಗಿದಿ ಅಂತಲ್ಲ ತಿಂದಿರ. ಮಲಗಿದೆಯಾ ಅಂತ ಅವರಿಗೆ ಚಿಂತೆೆಯಗಾಗಿದೆ.
ಹೌದಾ ಮತ್ತೆ ಮುಂಜಾನನ್ನ ತಂದೆ ಕೂಡ ಬ. ಮತ್ತೆ ನನ್ನ ತಾಯಿ ಕೂಡ ಬಯ್ದರು.
ಮಲಗಿದ್ದೆ ಮುನ್ನಿದ್ದೆ ಮಾಡ. ದೇ ನನ್ನ ತಂದೆ ಬಂದು ಅವರೊಬ್ಬರ ಕೆಲಸ ಮಾಡಬೇಕು ನೀನ್ ಎಂತ ಕೆಲಸ ಮಾಡುವುದಿಲ್ಲ. ನೀನೇ ತಕ್ಕಿರುದು ಮನೆಯಲ್ಲಿ.
ಪಾಪ ಅವ್ರಿಗೂ ಕಾಲ ನೋವಲ್ಲ ಅದಕ್ಕೆ ಅವರು ಹಂಗೆ ಅಂದರಷ್ಟೇ.
ಏನದು ಜಾಸ್ತಿ ಆಯ್ತು ಅಂತ ಬೈದಾರ.
ಹ್ಮ.
ನಾನು ಯಾಕೆ ನಾನು ಏನು ಮಾಡಿದ್ದಿದೆ ಅಂದ್ರೆ ಇದೇ ನಿಂದು ಜಾಸ್ತಿ ಆಗಿರುವುದು ಎದುರು ತರ ಕೊಡ. ಎಂದಲ್ಲ ತಾಯಿಯೂ ಬಯ್ದಾರ ಹ್ಮ. ಹ್ಮ.
ಏನ್ ಮಾಡೋದು ನಮ್ಮ ಪರಿಸ್ಥಿತಿ ಆತರನ ಇರತ್ತ ಒಂದೊ. ದಿನ ಬೆಳಿಗ್ಗೆ ಎಲ್ಲೋದು ಸರಿ ಆಗೋದಿಲ್ಲ ನಾವು ಅದಕ್ಕೆ.
ಹ್ಮ್ ಏನು ಮಾಡುವುದು ಹಿಂಗೆಲ್ಲ ಬ. ಸ ಆಗ ಅನಿಸುದ ಕಾಲೇಜ್ನ ಕಾದ ರಜೆ ಕೊಡದು.
ಏನು ಈ ಸಮಯವೇ ಹೋಗುತ್ತಿಲ್ಲ. ಏನ್ ಮಾಡುವುದು. ಏನೋ ಏನೋ ಮಾಡಕ್ ಆಗುದಿಲ್ಲವೊ ಯಾರಿಗೆ ಗೊತ್ತು
ಹೌದು.
ನಿಮಗೆ ಬೇಕೆ ಮಾವಿನ ಹಣ್ಣು ತಿನ್ನುವಿರ ಕೊಡಲಿಲ್ಲ ಅಂದ್ರೆ ಕಿತ್ಕೊಂಡ್ ತಿಂತೀರಾ.
ಕೊಡಲಿಲ್ಲ ಅಂದ್ರ ಬೇಡಾ.
ಪರವಾಗಿಲ್ಲ ಕೇಳೆ.
ಎಮ್ಮ ಅಜ್ಜಿ ಹುಲ್ಲಗೆ ಹೋಗು ತಿದ್ದರೆ ಏನು ಗತಿ.
ಮಳೆ ಬರುತ್ತದೇನು ಇವತ್ತು.
ಕೇಳಿ ಸ್ವಲ್ಪ ಎಲ್ಲಿಗೆ ಹೋಗುತ್ತಿದ್ದಿ
ನಮ್ಮ ತಾಯಿ ತಿನ್ನುತ್ತಾರ ಇಲ್ವೋ ಗೊತ್ತಿಲ್ಲ ಮಾವಿನಣ್ಣು ಹ್ಮ ಬೇಡ ಬಿಡಿ ಅವ್ರು ಸ್ನಾನಕ್ಕೆ ಹೋಗುತಿದಾರೆ
ನಾನು ಹೇಳಲಿಲ್ಲವೇ ಇಂದು ಮಳೆ ಬರುತ್ತದೆ ಎಂದು
ಹ ಇದಾಗಿದೆ ನಿಮ್ಮ ತಾಯಿಗೆ ಕೊಡಿ ಒಂದು ತಿಂದು ಹೋಗುತ್ತಾರೆ ಸ್ನಾನ
ಅದಕ್ಕೆ ಅಲ್ಲ ನಾನು ಕತ್ತರ್ರಿಸಿರುವುದು ಅವ್ರು ತಿಂದು ಹೋಗ್ಲಿ ಬಿಡಿ ಎತ್ತಿಕೊಂಡು ತಿಂದು ಹೋಗ್ಲಿ ನೋಡಿ ನಾನು
ಹುಳಿ ಇದಿಯಾ
ಇಲ್ಲ ಸಿಹಿ ಆಗಿದೆ ಹುಳಿ ಇಲ್ಲ
ಇನ್ನೇನು ಸಮಾಚಾರ ಹೊರಟ್ರ ನಿಮ್ಮಮ್ಮ ತಾಯಿ ಕರೀರಿ ತಿಂದು ಹೋಗಿರಿ ಅಂತ ಹೇಳಿ
ಅಮ್ಮ ತಿನ್ನು ಬಾ ಅಮ್ಮ
ಅವರು ಸ್ನಾನ ಮಾಡಿ ಬರುತ್ತಾರಂತೆ. ನೀವು ಬನ್ನಿ ತಿನ್ನಿ
ಹ್ಮ್ಮ್ ನಿಮ್ಮ ಅಜ್ಜಿ ಏನ್ ಗೊತ್ತ ಹೊರಗಡೆ ಹೋಗಿ ಹೊಡಿಯುತ್ತಿದಾರೆ
ಇವತ್ತು
ಹೌದ
ಹ್ಮ್
ನೋಡಿ ಶಬ್ದ ಹೇಗೆ ಬರುತ್ತಿದೆ ಹೇಗಿದೆ ಮಾವಿನಹಣ್ಣು
ಯಾರು ತಂದಿದ್ದು
ಯಾರೋ ನಮ್ಮ ಮಾವ ಕೊಟ್ಟಿದ್ದಂತೆ
ಹ್ಮ್
ತಿನ್ನಗೆ ಆಯ್ತು
ವಾಟೆ ಬೇಕೆ
ವಾಟೆ ನನಗೆ ಬೇಡ
ಇನ್ನೊಂದು ತಿನ್ನುವೀರ
ಇನ್ನೊಂದು ವಾಟೆ ಬೇಡ ನನಗೆ ಹಣ್ಣು ಬೇಕು
ಕತ್ತರಿಸುತ್ತೇನೆ
ಹ್ಮ್ ಪರವಾಗಿಲ್ಲ ಫಸ್ಟ್ ನಿಮ್ಮ ತಾಯಿಗೆ ಕೊಡಿ ಆಮೇಲೆ ನನಗೆ ಕೊಡಿ
ಹ್ಮ್
ನಾನು ಸ್ನಾನ ಮಾಡಬೇಕು ನಾನು ಗಲಿದು ಆಗಿದ್ದೀನಿ ನಾನು ಸ್ನಾನ ಮಾಡಿ ಮೂರು ದಿವಸ ಆಗಿಲ್ಲ
ಯಾಕೆ ನಿನ್ನೆ ಮಾಡಲಿಲ್ಲವೇ ಸೋಮವಾರ ಯಾಕೆ
ಮಾಡಲಿಲ್ಲ ಸಾಯ ಹಾ ನಿನ್ನೆ ತಿಂದಿಬಿಟ್ಟೆ
ಯಾಕೆ ತಿಂದ್ರಿ
ನನ್ನೆ ನಿಮ್ಮ ತಂದೆ ತಾಯಿ ನೆನ್ನೆ ಅಲ್ಲ ಮೊನ್ನೆ ಭಾನುವಾರ ನಿಮ್ಮ ತಂದೆ ನಿಮ್ಮ ತಂದೆ ಕುರಿಸಾರು ತಂದ ಕುರಿಸಾರು ಮಾಡಿದರು ಕುರಿ ತಲಕಾಯಿ ಅದನ್ನನ್ನುೂ ನನಗೆ ಕೊಟ್ಟರು ನಿಮ್ಮ ತಾಯಿ ಅದನ್ನು ಭಾನುವಾರ ಸ್ವಲ್ಪ ತಿಂದು ನಿನ್ನೆ ರಾತ್ರಿ ಸ್ವಲ್ಪ ತಿಂದೆ
ಹೇಗಿ
ತುಂಬಾ ಚೆನ್ನಾಗಿ ಆಯ್ತೆ ನೀವು ತಿಂದಿರಾ ಅೇ ಸಂಬರ್ಿಸಿದ್ದಿಯಾ ಚೆನ್ನಾಗಿತ್ತು ತಾನೆ
ಹ್ಮ್
ಅ ಕಡಿ ನಿಮ್ಮ ಅಪ್ಪಾ ನಿಮ್ಮ ತಂದೆ ಅದು ಮೆತ್ತಕ್ಕಿರೋದು ಹಾಕೊಂಬಂದರು ನೀವು ಬೇಡ ಹ
ಅದು ಬರೀ ಮೂಳೆ ಇರುತ್ತದೆ ತಿನ್ನಲುಾಗುವುದಿಲ್ಲ
ಹ್ಮ್್ಮ ಮರ್್ಜಿಗೆ ಹೇಳಿ ಬೇಡ ಹೋಗ ಬೇರಿ ಎಿಂದ
ನಾನ್ ಹೇಳುದಿಿಲ್ಲ ನಾನ್ ಯಾಕೆ ಹೇಳರು
್ಮ
ಹಾ
ಏನ್ ಗತಿ ಅವರು ತಗೊಂಡು ಹೋಗ್ತಿದ್ದಾರೆ
ಹಾದ ನೋಡೋಣ
ಏನ್ ನೋಡೋದು
ವ್ಯಾರಲ್ ಕುತು
ಹೌದಾ
ಮುಂದೆ ಏನಾಗದ
ತಾಲಬ ಕುಂಂತಾಯ ದರ್
ನನಗೆ ನೀವು ತಲೆ ಬಾಚುದಿರಾ
ಹ್ಮ
ಏನು ಜೋಡೆ ಹಾಕತೀರಾ